ಹ್ಮ
ಕುಡಿಯಕ ಅತ್ತಿನಿ ನೋಡ ಅಕ್ಕಾ ನೀವ್ ಅಕ್ಕಾ
ನಾನು ಚಾ ಕುಡುದು ಹೊರಗಡೆ ನಿಂತೆನೆ
ಹ್ಮ್ ಆಂಟಿ ಏನ್ ಮಾಡಾತರ ತಮ್ಮ ಏನ್ ಮಾಡಾತರ ತನ್
ಆ ತಮ್ಮನೂ ಚಾ ಕುಡಿಯತಾನ ಅಕ್ಕ ಅಕ್ಕನು ಆ ಮಮ್ಮಿನೂ ಚಾ ಕುಡಿಯತಾಳು ಅಕ್ಕಾನೂ ಚಾ ಕುಡಿಯತಾಳು
ಹುಡುಗ ಪಾಪು ಏನೋ ಒಮ್ಮೆ ಅಂತದಲ್ಲ ಏನ್ ಮಾಡಕ ಅತ್ತರ
ಪಾಪನು ಅವ್ರ ಮಮ್ಮಿ ಊರಿಂದ ಬಾಸ್ಕೆಟ್ ತಂದಿದ್ಲು ಅದೊಂದ ಚಕ್ ಮಾಡಕ ಹತಾನ ಏನ್ ತಂದಾನ್ ಅಂತೇಳ
ಹ ಹಾ ಹಾ
ಹ್ಮ
ಹ್ಮ್ ಮಾಮ ಆರಾಮ ಅದಾರ
ಹ್ಮ್ ಮಾಮರು ಆರಾಮ್ ಅದರ ಅಕ್ಕಾ
ಹ್ಮ್ ಅದು ದಾಸ್ತಿಕೊಪ್ಪದಾಗ ಏನ್ ಫೇಮಸ್ ಐತೆ
ದಾಸ್ತಿ ಕೊಪ್ಪದಾಗ್ ಏನಕ್ಕ ಅದ ಬೆಳೆಗಳ ಫೇಮಸ್ ಆಯ್ತಕ್ಕ ಅಲ್ ಬರಿ ಬೆಳಿತಾರಕ್ಕ.
ಹೊಲಾ ಮನಿ ಅಷ್ಟ ಏನಾ ಹೂ
ಕಲಘಟಗಿ ಏದಕ್ ಫೇಮಸ್ ಐತಿ
ಕಲಘಟಗಿ ಯಾಕ ಎದಕ್ಕೆ ಫೇಮಸ್ ಐತಿ ಅದ ಅಷ್ಟ್ ಗೊತ್ತಿಲ್ಲ ಕಲಘಟಗಿ ದ
ಕಲಘಟಗಿದ ಅಷ್ಟು ಗೊತ್ತಿಲ್ಲ ನಿಂಗ
ಉಹು
ಹೂ ಇದು ಮತ್ತ ಏನಂತಿ
ಏನಿಲ್ಲ ನೋಡ ಅಕ್ಕಾ ಈಗ್ ರೊಟ್ಟಿ ಮಾಡ್ಬೇಕು
ರೊಟ್ಟಿ ಮಾಡ್ಬೇಕಾ
ಹಾ ಅಕ್ಕಾ ನಾಳಕ್ಕ ಊರಿ ಕಟ್ಟ ಕಟ್ಕೊಂಡ್ ಹೋಗಾಕ ಒಂದ್ ಇಪ್ಪತ್ ರೊಟ್ಟಿ ಮಾಡ್ಬೇಕ
ಹೂ ಯಾರ್ ಮಾಡಾತೀರ ರೊಟ್ಟಿನ
ಅಕ್ಕಾ
ರೊಟ್ಟಿನ ಯಾರ್ ಮಾಡ್ತೀರಿ
ನಾನ ಅಕ್ಕಾ
ನಿನ ಮಾಡ್ತಿ
ಹೂ
ಹಾ ಹಾ ಓಕೆ ಮಾಡಿದ್ರು ನನ್ಗೊಂದು ನಾಕ ಎಕ್ಸ್ಟ್ರಾ ಸೇರಿಸಿ ಮಾಡ್ತೀಯೇನ
ಹಾ ಅಕ್ಕಾ ಮಾಡ್ತೇನೆ
ಹೂ ಇವತ್ತು ಸ್ಪೆಷಲ್ ಡೇ ಅಂತವಾ
ಹಾ ಅಕ್ಕಾ
ಹೋಗ್ಲಿ ನಿಮ್ಮ ಮಮ್ಮಿಗ್ ಕಳಸ್ಬೇಕಿಲ್ಲ ಗುಡಿಗ ಬೆಳಗ್ಗೆನ ಏನ್ ಮಾಡ್ತೀರಿ ನೀವ ಇಥವಲ್ಲಾ ಮಾಡೋದೇ ಇಲ್ಲಲ್ಲ ನೀವ
ಎಲ್ ಹಾಕರ್ ಅಕ್ಕಾ ಅವರು ಮನ್ಯಾಗ ಸುಮ್ಮ ಕುಂದರ್ತಾರಕ್ಕ
ಏ ಮಾಡ್ಬೇಕ ನಾವು ಹಿಂಗ ಹಿಂಗ ಹಿಂಗ ಅನ್ ಕೊಂತೆನ ನಾನು ಹಿಂಗ ಅನ್ಕೊಂಡ್ ಬ್ಯಾಸ್ರ ಮಾಡ್ಕೊಂಡ್ ಕುಂದೂರುತಿದೇ ಖರೆ ಹಂಗ ಮಾಡಬಾರ್ದು ಬ್ಯಾಸರ ಮಾಡ್ಕೊಂಡು ಹೂ ಚಂದಾಗೆ ಮಾಡ್ಕೊಂಡ ಹೋಗ್ಬೇಕ ಚಲೋ ಇತ್ತ ಹಿಂಗ ದೇವ್ರದು ಆದ ಈದ್ ಇದೆಲ್ಲಾ ಮಾಡಿದ್ ಅಂದ್ರ ನಮ ಮನ್ಸಿಗ ಒಂದು ಶಾಂತ ಬತಿ ಒಂದೇ ಏನೋ ಇನ್ಸ್ಪಿರೇಷನ್ ಅದ ಮಾಡೋದ ಅದು ನೀ ಮಾಡಿದ ಅಂತ ಇತ ಅಂದ್ರ ಅದೊಂದು ಇದನ್ನು ಬೇರೆ ಪಾಸಿಟಿವ್ ಎನರ್ಜಿನ ಬೇರೆ ಮಾಡ್ಬೇಕ ಯಾವಾಗೂ ಆ ಪಾಪು ಅಕ್ಷರಾಭ್ಯಾಸ ಮಾಡಸ್ತಾರಿಲ್ಲ
ಅದ್ನ ಹೇಳಾತಿದ್ನಕ್ಕ ಮಾಮಗ ಯಾವಾಗ ಕೇಳಿಲ್ಲ ನಾವು ಮುಂದಿನ ಗುರುವಾರ ಹೋಗೋನೇನ ಅಂತಂದ
ಹಾ ಇವತ್ತ ಚಲೋ ಇತ್ತು ಮತ್ತೆ ಚಛಲೋ ದಿನ ನೋನ್ ಮಾಡಿಸತಾರ ಶ್ರಾವಣದ ಮಾಡಸ್ರಿ
ಅದು ಅಕ್ಕ, ಈಗ ಬೇಡ ತಡಿ. ನಾನು ಎಲ್ಲಾ ನಾಳೆ ಇಲ್ಲ, ಅಕ್ಕನನ್ನು ಕೇಳಿ. ಹೇಳ್ತೀನಿ, ನಿಮಗೆ ಯಾವ ಚಲೋ ದಿನ ಆಯ್ತು?
ಚಲೋ ಆಯ್ತ್, ನೀವು ಮಾಡ್ತೀರಿ ಅಂತಂದ್ರ. ಮತ್ತ ಅವ್ರರನ್ನೂ ಕರೆಸ್ಬ ಬಿಡ್ತಿದ್ವಲ್ಲ ಇಬ್ರ ಜೊತೆ. ಒಟ್ಟಿಗೆ ಮಾಡ್ಸ್ಬಿಡ್ತೀವಿ, ಪ್ರಾಬ್ಲಮೇ ಇರೋದಿಲ್ಲ. ನಾನು ಮಾಡ್ಸಿದ್ದೆನಲ್ಲ ಇವತ್ತು. ಹ್ಮ್
ಹ್ಮ್ ಆದ್ರಾ ಮಾಮ ಈಗಂದ ಅಕ್ಕ ಊರಿಗ್ ಹಕೊಂಬ ಹಂಗ್ ಬರ್ಸಾಕದ ಅಚ್ಚನ್ ಪಾಟಿತನಂದ ಹಂಗ ಬರಸ್ಬ್ಯಾಡ್ರಿ ಹಿಂಗ ಮಾಡ್ರಿ ಅಂತ ನಾ ಹೇಳ್ದ ಅಕ್ಕ ಹಂಗ ಫಸ್ಟ್ ಸ್ಟಾರ್ಟ್ ಟಿಂಗ್ ಅಕ್ಷರ ಅಭ್ಯಾಸ ಮಾಡಿಸ್ರಿ ಆಮೇಲ್ ಬರ್ಸ್ರಿ ಅಂತ ಅಂತಂತಂದೆ ಅಲ್ಲೇ ಲಿಂಗು ನಿಂಗ್ ಇಲ್ ಬರಕಾಗ್ಲಿಲ್ಲ ಅಲ್ಲೆ ಎಲ್ರ ಮಾಡ್ತಾರೇನೋ ಅಲ್ಲೆ ಇರಕ್ಕೇಳ್ ಮಾಡ್ಸ್ವಂತೆ ಅಂತ ಅಲ್ಲೇ
ಅದ್ನ ಎಲ್ಲೂ ಮಾಡೋದಿಲ್ಲ ಆ ಶೃಂಗೇರಿ ಶಾರದಾಂಬಾ ಒಳಗ ಮಾಡ್ ತರ ಬಿಟ್ರೆ ಇಲ್ಲಿ ಧಾರವಾಡ ಶಂಕ ದೊಡ್ದಾಗ್ ಮಾಡ್ತಾರೆ
ಹ್ಮ್ ಹ್ಮ್ ಅದ್ಕ ಇಲ್ಲ ಇಲ್ಲೆ ಇರಕ್ ಕೇಳ್ ಹ್ಮ್ ಹ್ಮ್ ಅದ ಅಕ್ಕ ಬೆಳಿಗ್ಗೆ ಜಲ್ದಿ ಬಂದ ಆಮೇಲೆ ಹೋಗುವಂತ್ ತ್ರಂದ ಬೇಕಾರ ಅಂತ ಹೇಳಿ ಹೇಳಿದ್ನಕ್ಕ
ಏನೇನ್ ಸಂಬಂದ್ ಬೇಕ್ ನನ್ ಕಡೆಗ ಐತಿ ಹುಡ್ಗುಂಗ ಒಂದು ಹೊಸ ಡ್ರೆಸ್ ತಗೊರಿ ಯಾವದಾದ್ರು ಹೊಸ ಡ್ರೆಸ್ ಮತ್ತ ಬಾಳೆಹನ್ನ ಒಂದ್ ಕೆಜಿ ಅಕ್ಕಿ ಅಡಿ ಕಿ ಕುತ್ತತ್ತಿ ಆರ್ಷ್ನು ಕೊಂಬು ಹೂವು ದೇವ್ರಿಗೆರ್ ಸಾಕ್ ಹೂವು ಆಮೇಲೆ ಕರ್ಪ್ರಾ ಉದ್ದುನ್ ಕಡ್ಡಿ ಆಮೇಲೆ ಕಾಯಿನ್ಸ್ ಕಾಯಿನ್ ಅದು ನಡು ಹಿಂಗಿಡಕ್ ಕಾಯಿನ್ಸ್ ಬೇಕ ಕಾಯಿನ್ ಆಮೇಲೆ ಮತ್ತೇನೋ ಇತ್ತು ನೋಡು ಕಾಯಿನೂ ತಟ್ಟಿ ಪ್ಲೇಟ್ ಬೇಕ ಎಲೆ ಬಾಳೆಹಣ್ ಬೇಕು ಇದು ಬೇಕು ನೋಡು ಹಾ ಸ್ಟೀಲ್ ಪ್ಲೇಟ್ ಹಾ ಸ್ಟೀಲ್ ಪ್ಲೇಟ್ ಯೂಸ್ ಮಾಡತ್ ಹತ್ರ ಹೊಸ ತೋರಿ
ನಕ
ತಾಮ್ರ ಹಿತ್ತಳಿ ಇತ್ತಂದ್ರ ನೀ ಮನೆಗಿದ್ದ ಯಾವದಾದ್ರು ತಗೋರೆ
ತಾಮ್ರ ಇತ್ತಾಳೆ ಹೊಸಾದ ಇಲ್ಲಕ್ಕಾ ಇವು ಸ್ಟೀಲಿನವು ಹೊಸ ಅದವಕ್ಕಾಯನ
ಹ್ಮ್ ಸ್ಟೀಲನ್ ಹೂಸಾದ ಇದಿದ್ರ ಒಂದ ತೊಗೊಂಡ ಹೋಗುಬೇಕ ಕ್ಕಾ ಈಗ ಸದ್ಯ ಯಾವೋ ಅಷ್ಟು ಚಲೋ ಇದ್ದ ಇದ್ದಂಗ ಇಲ್ಲ ದಿನ ಇವತ್ತು ಚಲೋ ಇತ್ತು ಬಿಟ್ರೆ ಇಪ್ಪತ್ತೆರಂದ ಇಪ್ಪತ್ತಏಳ ಚಲೋದವ
ಹ್ಮ್ ಹ್ಮ್ ಹ್ಮ್
ನೆಕ್ಸ್ಟ್ ಗುರುವಾರ ಇಪ್ಪತ್ತು ಇಪ್ಪತ್ತೇಳರ ಒಳಗೆ ಆಗ ಬಂದ್ರೆ ಮಾಡಿಸ್ಬೋದು ಮುಂದಿನ ಗುರುವಾರನ ಸಮಸ್ಯೆ ಇಲ್ಲ
ಹ್ಮ್ ಹ್ಮ್
ಹ್ಮ್ ಆಮೇಲೆ ಮಾಡಿಸಿ ಅದನ್ನು ಇದು ಬರ್ತ ಬರ್ತದಿಲ್ಲ ಬರ್ಯಕ್ ಬರ್ತದಲ್ಲ
ಹ ಬರಿತಾರಕ್ಕ ಇಕಿ ನಮ್ಮ್ ಅಕ್ಕನ ಬರಿತಾಳಕ್ಕ ಮಾಮಾಗಷ್ಟ ಬರಲ್ಲ ನಮ್ಮ ಅಕ್ಕ ಬರತಾಳಕ್ಕ ಹಂಗ ಹೇಳಿದ್ದು
ಕುಡ್ಲಿ ಬರ್ಸಿದ್ರೇನಾ
ಅವಂದು ಇಲ್ಲ ಅಕ ಅದ್ನ ಹೇಳಾತಿದ್ನಕ್ಕ ಮಮ್ಮಿಗ್ ಬರ್ಸುನ್ ಏನ್ ಮಮ್ಮಿ ಅವ್ಂದು ಅಂತ ಹೇಳಿ
ಬಯ್ಯೋ ಇಪ್ಪ ಇಪ್ಪತ್ತು ಪೇಜ್ ಕೊಟ್ಟಾನಂತ ನು ಅಲ್ಲಿ ನಮ್ಮ ಕೋಲ್ಲಿಗಿಗೆ ಹೇಳಿದ್ದೆ ಒಬ್ರಿಗೆ ನಂಗೆ ಪರ್ಚಿದ್ದವ್ರ ಫ್ರೆಂಡಿಗೆ ಮನೆ ಕಡೆ ಆಚ್ಚೆ ಕಡೆ ಅಲ್ಲೇ ಗುಡ್ ಇ ಗುಡಿಗೆ ಸಮೀಪ ಇದ್ದ ಅವ್ರ ಕಡೆಗೆ ಹ್ಮ್ ಸಮೀಪ ಇದ್ದವರ್ ಕಡೆ ನೀ ಹೇಳಿದ್ದೆ
ಹ್ಮ್ ಹ್ಮ್
ಅವ್ರಂದ್ರು ಆ ಇಲ್ಲ ಹ ಈಗ ಇಸ್ಕೊಮಂದವನ್ ಇಪ್ಪತ್ತು ಪೇಜದವಂತವು ಅಷ್ಟ ತೊಕನ್ ಬರದನೂನು
ಅಷ್ಟ ತಕೊಂಡ ಏನ್ ಬರ್ದಾರ ಅಕ್ಕರು
ಇಲ್ಲ ಬರೀತಾರ ಯೂಶಲಿ ಬಟ್ ನಂದ ದೊಡ್ಡೊಂದು ಮಾಡ್ಸಿದ್ನಲ್ಲ ಸಣ್ಣದ ಇತ್ತದ ಪೇಜ್ ಅದ್ರಾಗ ಎಲ್ಲ ಬರ್ದಿದ್ರರು ಇವ್ರೇನ ಸಪ್ರೇಟ್ ಬರ್ದಂಗ ಅದಾರ ನಾನು ನೋಡಿಲ್ಲಲ್ಲಾ ನಾಳೆ ಇಸ್ಕೊತೇನೆ ಹೋಗಿ
ಹ್ಮ್ ಹ್ಮ್
ನೋಡ್ತೇನಿ ಗೊತ್ತಕತಿವಿ ಚಲೋ ಬರ್ದಾರಏನನ್ ಗೊತ್ತಕತಿ ಮತ್ತ ಈಗ ಬೇರೆ ಎಲ್ಲ ಮಾಡಿಸ್ತೀನಿ ಎಲ್ಲೂ ಮಾಡ್ಸ ಕಾಗಲ
ಹ್ಮ್ ಎಲ್ಲೂ ಮಾಡ್ಸಕ ಆಗಲ್ಲಕ್ಕ ಇಲ್ಲ ಮಾಮಗಂದ ಅಲ್ಲಯ ಕೇಳನ್ಬೇಕ
ಹ್ಮ್ ಪಪ್ಪಾ ಇದ್ರ ಪಪ್ಪಾ ಮಾಡಿಸ್ತಿದ್ರ ಅವಾಗ ಅವಂದು ಮಾಡ್ಸಿದ್ರಪ್ಪಪ್ಪ ಪ್ಪಾ ಇವಂದ ಅದೇ ಇವಂದ ಒಂದು ಸ್ವಲ್ಪ ಮ್ಯಾಚ್ ಹಾಕತ್ತಂತಂದ್ರ ಓಕೆ ಆದ್ರೆ ಸ ನೀನು ಅಲ್ಲೇ ಮಾಡಿಸ್ಬ ಬಿಡುವಂತಿ ಅವ್ರ ನ ನಂಬರ್ ಐತಿ ಅವರ ನಂಬರ್ ಇ ಪೋನ ಚ್ಚಿ ನೀನ್ ಇದು ಹಾಕ್ಬಿಟ್ಟೆ ಅ್ರ ನಿನಗ ಅವ್ರು ಮಾಡಿಟ್ಟಿರ್ತಾರ
ಹ್ಮ ಸರಿ ಅಕ್ಕಾ
ಒಂದಿನದಾಗ ಪರಮತ ಇಬ್ರಗೂ ಎಲ್ಲ ಈಕಿಗೆ ನಿಮ್ಮ ಅಕ್ಕಗ ಮತ್ತ ನಿಮ್ಮ ಈಕೀಗೆ ಮಗಳಿಗೆ
ಹಾ ಆರಾಮಾಗೈತಕ್ಕ ಆಕಗ ಸ್ವಲ್ಪ ಇನ್ನು ಕಡಿಮೆ ಆಗಿಲ್ಲಕ್ಕ
ಹ್ಮ್ ಹ್ಮ್ ಹ್ಮ್ ಅಕ್ಕಿ ಹೋಗೆಲ್ಲಲ್ಲ ನಿಮ್ಮ್ ಅಕ್ಕ ಯಾಕ
ನಾಳ ಕಳಿಸ ಬರ್ತಾ ಅಂತಕ್ಕ ಇವತ್ ಸ್ವಲ್ಪ ಅ ದೇವ್ರಗ್ ಹೋದ್ರಲ್ಲಾ ಅಕ್ಕ
ಹ್ಮ್ ಹ್ಮ್ ಹ್ಮ್
ಈಗ ಹೋಗಕ ಟೈಮ್ ಸಿಗ್ಲಿಲ್ಲ ಅಕ್ಕ ಹಂಗ ಅಮ್ಮ ಅಲ್ಲೇ ಅಮ್ಮ ಬಂದಿಲ್ಲ ಅಂತಕ್ಕ ಅಕ್ಕ ಈ ಕಡೆ ಹಾಾಲ ಅದು ತಗೊಂಡ್ ಹಿಂಗ ಬಂದಾರ
ಹ್ಮ್ ಹ್ಮ್ ಹ್ಮ್ ಕಳಸ್ರ ಕಳಸ ಇದಕನಾ
ಅದ ನಾಳೆ ಹೋಗ್ತಾಳಕ್ಕ ಅದ ನಮೀರ ನಾನು ಹಾಸ್ಟೆಲಿಂದದ ಬರ್ತ ತೆ ನನ್ನ ತನಕ್ಕ
ಯಕ್ಕ
ಅವಂಗ ಎಲ್ಲಾರೂ ಮೂರಮ್ಮ ಹಬ್ಬಕ್ ಹೊಂಟ್ರ ನಾನು ಬರವ ಅಂತಾಳಕತ್ತನಂತ ತಕ
ಹಹ
ಬ್ಯಾಡ ಆ ನೀ ಈಗ ಬರೋದು ಅವಾಗ ಮುಂದ್ ಗನಜ ಜೊತೆಗ್ ಬರಂತ ಮ ನಾವುನ್ ತವಕ್ಕ ಇ ಏನ್ಬೋ ಅದ ಈಗ ಹೋಗ್ಯನಕ್ಕ ಅಲ್ಲ ಯಾವ ಹುಡುಗರು ಎಲ್ಲಾರೂ ಮ ತುಂಬಕ್ ಹೊಂಟಾರಂತಕ್ಕ
ಹ್ಮ್ ಏನ್ ಎರಡು ದಿನ ಸುಟ್ಟೈತಿ ಮತ್ ಕಸ ಕಳ್ಸಾಕ್ ಒಂದ್ನ ಬೇಕು ಕರ್ಯಕ್ ಒಂದ್ ದಿನ ಬೇಕು
ಅದ್ರ ಶನಿವಾರ್ ಮಧ್ಯಾಹ್ನ ಬಂದ್ ಕರ್ಕೊಂಡ್ ಹೋಗ್ರಿ ಮಂಗ್ವಾರ ದಿನ ವಾಪಸ್ ಹಕೊಂಡಾನ ನತನಕ್ಕ
ಹ್ಮ್ ಹ್ಮ್ ಹ್ಮ್ ಏನ್ ಚಲೋ ಹೇಳ್ಕೊಡತಾರ ಅಂತ ಎಲ್ಲಾ ಸ
ಹಾ ಚಲೋ ಅಭ್ಯಾಸ ಎಲ್ಲಾ ಇದು ಆತ್ ಅಂತಕ ಬೆಳಗ್ಗಿನ್ ಜಾವ್ ಐದಕ್ ಎಬ್ಬಸಿ ಇದಕ್ಕೆ ಎಲ್ಲ ಕರ್ಕೊಂಡು ಹೋಗ ಯವಾಸನ ಇಲ್ಲಾ ಮಾಡಸ್ತಾರಂತಕ
ಹ್ಮ ಹ್ಮ್ ಹ್ಮ್
ಅವನಲ್ಲ ಮಾಡಸಿ ಆಮೇಲೆ ಮತ್ತತ್ ಆರು ಗಂಟೆ ಇಂದ ಒಂದು ಎಂಟೂುವರಿತನ ಯೋಗ ಮತ್ತು ಹೋಮ್ರ್ಕ್ ಏಂದ್ರ ಬೆಳಗ್ಗೆದ್ ಮುಂಜಾನೆ ಹೋದ್ಸೋದು ಮಾಡ್ತಾರ ಅಂತಕ ಬೆಳಿಗ್ ಬೆಳಿಗ್ಗೆನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಂದ್ ತಾಸ ಓದಾಕ್ ಬಿಡ್ತಾರ ಅಂತಕ ಆಮೇಲೆ ಹೋಗ ಸನ ಅದು ಮಾಡಕ್ ಅದು ಕರ್ಕೊಂಡ್ ಹೋಗಿ ಮ ಅವ್ರ ಜಳಕ ಅದು ಮಾಡ್ಸ್ಕೊಂಡ್ ಬಂದು ಮದ್ ದೇವ್ರ ಪೂಜೆಕ್ ಅದು ಕರ್ಕೊಂಡ್ ಹೋಗಿ ಅಲ್ಲಿ ದಿನ ಒಬ್ಬ್ರನಂತತ್ರಳಕ್ ಹಸ್ತಾರ ಅಂತಕ್ಕ
ಹ್ಮ್ ಚಲೋ ಆಯ್ತ್ ನೋಡ್ ಮತ್ ಅಡ್ಡಿ ಇಲ್ಲಾ ದಲ್ಲಾವನು ಹೊಲ್ ಬಿಟುವ ಚಲೋ ತ್ತ ಪಾಪ ಅವ ಪರದೇಶಿ ಮಕ್ಕಳ ಮಾಡಿದ ಸುಖ ಅದ ಕಲ್ಸಿದ್ದ ನನ್ನ
ಅದಕ್ಕ ಇದು ಮಾಡ್ತಾರ ಅಂತಕ್ಕ ಚಲೋ ಯತ ಅಂತಕ್ಕ ನಂ ಸ ತ್ತಗೇತೆಲ್ಲಾ ಊಟಗಿಟಾನ ಕರೆಕ್ಟ್ ಟೈಮ್ ಇದು ಮಾಡ್ತಾರ ನೀವು ತಿನ್ನಾಕ್ ನಂಗ ಏನು ತರಾಕ್ ಅಕ್ಕನ ಹೋಗ್ಬಡ್ದಿದ ಎಲ್ಲಾ ಸಿಕ್ತೇತ್ ನನಗ ಅಂತ ನಕ್ಕ
ಉಣ್ಣಕ ತಿನ್ನಾಕಾ ಎಲ್ಲಾದಕ್ಕ
ಹಾ ಎಲ್ಲ ಕ್ಕಕ ಬೆಳಿಗ್ಗೆ ಎಂಟೂರಿ ನಾಷ್ಟಾಕ ಎಂಟು ಒಂಬತ್ತು ಗಂಟೆ ನಾವೊಂಬತ್ ಹತ್ ತೋರಿಕನ್ನ ಆಶಾಡದೆಂತಕ್ಕ ಯ ಅವ್ರ ಹೆಂಗ್ ಬೆ ಹಂಗ ಹಾಕಸ್ಕೊಂಡು ತಿನ್ಬಹುದ ಅಂತಕ್ಕ ಸೆಕಂಡ್ ಟೈಮ್ ಹಿಂಗ ಏನ್ರ ಹೆಂಗ್ ಬೇಕ್ ಹಂಗ ಹಾಕಸ್ಗೊಂಡು ತಿನ್ಬೋದಂತ.
ಹ್ಮ್ ಹ್ಮ್
ಮತ್ ಮಧ್ಯಾಹ್ನ ಊಟ್ ಒಂದೂವರಿಂದ ಎರಡ್ ಗಂಟೆ ಒಳಗ ಅಕ್ಕಾವ್. ಅಂದ್ರ ಅರ್ಧ ತಾಸ ಅಷ್ಟ ಬಿಡ್ತಾರೆ ಅಕ್ಕಾ ಸ್ಕೂ ಟೈಮೊಳಗ ಮ ಸಂಜಿಕ ಸ್ಯಾಕ್ಸ್ ಸ್ನಾಕ್ಸ್ ಇಟ್ಟಿರ್ತಾರಂತಕ್ಕಾ ಏನರ ವೆರೈಟಿ ವೆರೈಟಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತ್ ರಾತ್ರಿ ಊಟ
ಕೊಡಂಗಿಲ್ಲ ಅಂತ್ ಹಾ ಚಮತ್ ರಾತ್ರಿ ಎಂಟೂವರೀ ಅಂದ್ರ ಊಟ ಆಗ್ ಕ ಒಂಬತ್ತಕಂದ್ರ ಹೊಳ್ಳಿ ಹಾಸಗಿಗೆ ಮಲಗಸ್
ಹ್ಮ್ ಚುಲೋ ಆತ್ ತ ಬಿಡ್ ಅಡ್ಜಸ್ಟ್ ಆಗ್ಯನ ಅಂತಲ್ಲ ಅವನು
ಜಸ್ಟ್ ಅಗ ಏನಕ ಹಂಗೇನಿಲ್ಲಾ ಈಗ ಸ್ವಲ್ಪ್ ಜ್ವರ ಒಂದ ಬಂದ್ಬಿಟ್ಟಾವಂತಕ್ಕಾ ಅವಂಗು ಅಳಾಕತ್ ಬಿಟ್ಟಾನ
ಇನ್ನ ಕಮ್ಮ ಆಗಿಲ್ಲ ದವಾಖಾನ್ಯಾಗದು ಕರ್ಕೊಂಡ್ ಹೋಕ್ಕಾರಿಲ್ಲವ್ರ ಹಿಂಗ ಜ್ವರ ಬಂದಾಗ
ನ್ ಮಾಡಸ್ಕೊಂಡು ಬಂದಾರ ಅಂತಕ್ಕ
ಹ್ಮ್ ನೀರ್
ಅಂದ್ರ ಸ್ವಲ್ಪ ಹಾ ನೀರ್ ಚೇಂಜ್ ಆಗಿದ್ದಿರ್ಬೇಕಕ್ಕ ಅಂಗ ಅಂದ್ರ ಇಲ್ಲಕ್ಕ ಮಾಮಾನೂ ನೀನ ಮಾ ತಾಡ ಅವನ್ ಜೊತಿಗೆ ನಿನ್ ಮಾತ್ ಅಷ್ಟಾ ಕೇಳ್ತಾನ ನಿಮ್ದ್ ಯಾರ್ದು ಕೇಳಲ್ಲ ಅಂತ್ ಅಂದಾನ ಅಕ್ಕ ನಾಳೆ ಹಸ್ತನಂದನಂತ
ಹಚ್ಚಿತಾನೇನ ಒಂದು ಲಿಮಿಟ್
ಹಾ ಇಲ್ಲಕ್ಕ ಅಲ್ಲಿ ಯಾರ್ದಾದ್ರೂ ನಂಬರಿ ಇಸ್ಗೊಂಡ ಹಚ್ತಾನಕ್ಕ ಹಂಗ ಅವ್ರ್ದ ಇದು ಇಲ್ಲಕ್ಕಾ ಅಲ್ಲೀ ಹ್ಮ ಅವರ ದೊಡ್ ಜರಗನ ಹಚ್ಚಿದ್ರಷ್ಟೇ ಅವ್ರು ಕೊಡೋದ ಇಲ್ಲಕ್ಕ
ಯಾಕ್ ಒಲ್ಲೆನತಾನೆ ನ ಅವನು
ವಲ್ಲಂಪಲ್ಲ ಅಕ್ಕ ಎರಡ್ ದಿನ ಬರ್ತೆ ನಂಗೆ ಅಕ್ಕೋ ಬಾಳ ನೀವ್ ನೆನಪಾಗ ಹತಿರಿ ಅನ್ನಂತ ಹಳಾಕತ್ ಬಿಟ್ಟ ಅನಂತ ಅಕ್ಕ
ಹ್ಮ್
ಅವ್ರ ಕಾಕನ್ ಬಿಟ್ಟು ಒಂದ್ ದಿನ ಇಲ್ಲಲ್ಲ ಅಕ್ಕ
ಗೊತ್ತನಾ ನಾವು ಪದೇ ಪದೇ ಕಳಸ್ತೇವ ಇಲ್ಲಿ ಪದೇ ಪದೇ ನಮ್ ಜೊತ್ ತೆಗಿದ್ದ ದೃಢ ಮಾಡ್ಕೊಂಡಿರ್ತೇವಲ್ಲಾ ಈಗ ಹೋಗ್ಸಡ ಈ ಡಾಡ್ಕೊಂತರ್ತವಲ್ ಸಡನ್ ಆಗ ಅವರಿಗೆ
ಹ್ಮ್ ಅ ಹಾ ಹಂಗ ಆಯತಕ್ಕ ಅದಕ್ ಸಂಡೆ ದಿನ ಬ ನಾನು ನನಗೂ ಬಾ ಅನ್ತನ ನ ಸಂಡೆ ಬರ್ತಂತ ಓಪನ್ ಅವಾಗ ಸುಟ್ಟಿ ಇರ್ತತಿ ಸಂಡೆ ದಿನ ಬೇಕಾದ ಬೆಳಿಗ್ ನಿಮ್ ಮತ್ತೆಾರ ಕೆಲ್ಸ ಕೆಲ್ಸ ಬಿಟ್ಟ ಜಲ್ದಿನ ಬರ್ತೇನೆ ಅಂತ ಹೇಳಿ ಅನ ಕಾಂದ್ರ ಚಲ್ದ ಹ ಜಲ್ ಅ ಬಂದ್ರ್ ಆಕತಂತತ್ ಹೇಳಕ್
ಸರಿ ಸರಿ
ಅಂದೇನ
ಇಲ್ಲ ಶನಿವಾರ ಹೋಗ್ಬೇಕು ಶನಿವಾರ ಜಿನಾಗ ಹೋಗಬೇಕು ನೀ ಹೋಗಿ ಬರ್ಬೇಕು ಹಂಗಾರ ಮಾಡ್ಬೇಕು ಹ್ಮ್
ಇಲ್ಲ ಅಕ್ಕ ಇಲ್ಲಿಂದ ಅಕ್ಕ ಕರೆಕ್ ಹನ್ನೆರಡು ಬ ತಕ ಒಂದೂಊರಿ ಅಂದ್ರೆ ಕರೆಕ್ಟ್ ಅಲ್ಲಿ ಇರ್ತೆೇವಕ್ಕ ಒಂದ ತಾಸ್ನೆಾಗ ಅಂದ್ರೆ
ಹ್ಮ್ ಹಂಗಿದ್ರ ಅಡ್ಡಿಲ್ಲ ಹೋಗ್ ಬರ್ರಿ
ಕರೆಕ್ಟ್ ಅಷ್ಟ್ ಟೈಮ್ ಒಳಗ್ ಬಿಟ್ರಕ್ಕ ಮತ್ ಅಕಡಿಂದ ನಾಕ್ ಗಂಟೆ ಅಂದ್ರೆ ಅಕಡಿಂದ ಬಿಟ್ಟಂದ್ರ ಹೊಳ್ಳೆ ಐದು ಆರು ಗಂಟೆ ಅಂದ್ರ ಹೊಳ್ಳೆ ಮೂರ ಆಗಿರ್ತವಕ್ಕ
ಅಷ್ಟು ಮಾಡರಿ ಹ್ಞೂ
ಅವರ್ ಕರೆಕ್ಟ್ ಹನ್ನಡಕ್ ಹೋಗ್ ಬಸ್ನ್ನನ್ ನಿಲ್ಬೇಕಕ್ಕ
ಹ್ಮ್ ಹ್ಮ್
ಹ
ಸರಿತ ಆಾಜತಲ್ಲಾಂಗ
ಹಾ ಸರಿ